ನಿಂಗ ಬಂದು ಬಂದು ಹೇಳ್ತನ್ ನಮಗೇಏನ ಇಲ್ಲ ಅಳ್ಳಿಕಂತ ಕೊಟ್ಟನ್ನ ನೀನ ಎಟ ಬಕಿಂದು ಹ ನೆನ್ಪುಲ್ ಭೀಮ ಹಾಕಿ ಹ ಹ ಹ ಹ ಸ
ಹ ಹ
ಹೇಳತ್ ಮೇಡಮ್ ಕ್ಲಾಸಾ ಇದನ್ ಯಾವಾಗ ಹೇಳಿದ ದಾರದ ಒ ಹ
ಹ್ಮ
ಹೇಳ್ಮ ಜನ ಹೇಳಿದ್ ನೆನಪಿಲ್ಲ ನಿನಗೆ ಸಿಂಪಲ್ ಟೈಪ್ ಟಪ್ನನ್ನ ಹೇಳದು ಹೇಳ ಪ್ಯಾರಕಲ್ಸ್ ಎರಡ್ ಟೈಪ್ ಮೀನ್ ಎರ ಟೈಪ್ ಇರ್ತಾವ ಸಿಂಪಲ್ ಟೈಪ್ ಅವಲ್ಲ ಓದ ಟೈಪ್ ಆಯ್ತುಕೆ ಫಂಕ್ಷನ್ ಆ ಸರ್ಸಿ ಹಾಕ್ಸ್ ಅಂದ್ರ ಲಂಗ್ಸ್ ಟೈಪ್ ಇರ್ತಾವ ಅವು
ಮ
ಹಾ ಇನ್ನೇನು ಪರಿೀಕ್ಷಲ್ಲ ಟೈಪ್ಸ್ ಆಫ್ ಹ್ಮ್ ಹಕ್ಪೇಟಕ್ ಇನ್ೆಕ್ ನೀನ್ ಹೇಳಲ್ಸ ಯಾರುೋಗ ಅಕ್ವಟಿಕ್ ಇನ್ಸೆಕ್ಟ್ ಒಳಗೆ ಟ ಹ್ಮ್ ಅಕ್ವಟಿಕ್ ಇನ್ಸ್ಟೆಕ್ಟ್ ಒಳಗೆ ಎರಡು ಟೈಪ್ಸ್ ಒ ಏನ್ ಮಾಡ್ತ ಹಾರಿ ಏರ್ ತ ಒಂದು ವಾಟರ್ ಒಳಗ್ ಏನ ಇತ ಇ ಆಕ್ಸಿಜನ್ ಅಲ್ಲಿ ತಗೊಂಡು ಸರಿ ಆಗ್ತಾವ ಫಸ್ಟ್ನ ಏರ್ ದನ್ ತಗೊಂಡು ಮಾಡ ಇನ್ಸೆಕ್ಟ್ ವಟರ್ ಐಬರ್ ಕಮ ಯಬೋದಿ ವಾಟರ್ ಸಸ ಬರ್ ಮಸ್ಕಿಟೋಲಾರ್ವಾ ಎಕ್ಸಾಂಪಲ್ ಹೇಳ ನಿಮ್ಮ್್ಯಾಗ ಇರ್ತಾವ ಸರ್ಪೇಸಿಗ ಇರ್ತಾವ ಪ್ರೋಸೆಸ್ ಸಮ್ ಮೋಡಿಫಿಕೇಶನ್ಸ್ ಫ್ರಚರ್ಸ್ಡೇರ್ ಡೇ ಬೈ ಡೇ ಮೋಡಿಫಿಕೇಶನ್ ಅವ ರೆಸ್ಪಿೇಟರಿ ಸಿಂಫೋನ್ ಐೋ ಐಫೋನ್ ಒಂದು ಮಿ ಟಾಪ್ ಎಬ್ರು ಫ್ಯೂ ಹ ಏರ್ ಬಬಲ್ಸ್ ಮೂರ್ ಟೈಪ್ ಮಾಡಿಫಿಕೇಶನ್ ಮಾಡಿ ಮಾಡಿರ್ತವು ಹ್ಮ್ ಏರ್ ತೊಳಕ್ಕ ಸರ್ಪ ರೆನ್ಸ್ಪಿರೇಟರಿ ಡೆವಲಪ್ಮೆಂಟ್ ಎಏ ಸ್ಟ ವರ್ ಸ್ಟೋರ್ಸ್ ಅಂದ್ರ ಬೊಬಲ್ ಬೊಬಲ್ ಬಾಯಿಬಲ್ ಬೊಬಲ್ ಮಾಡಿರತ ಹ್ಮ್ ಅದೊಳಿ ನೀರ ತಕ್ಕ ಒಳಗ ಇರ್ತಾವ ಆಯ್ತ ಅಂದ್ರೆ ಮತ್ ಹಿಂಗೇನೋ ಮ ಬಂದರ್ ಬಬಬ್ ಮಾಡ್ತತ ಇವಕ್ಕ ಎಕ್ಸಾಂಪಲ್ ನೆನ್ ನೆನ್ಪ್ಇಟ್ಟ್ಕೊಂಬೇಕು ರೆಸ್ಕ್ಯುರೇಟರಿ ಸೈಫನ್ಕ್ಕ ಮತ್ತೆ ಲ ವಾಟರ್ ಸ್ಕೋರ್ಪಿಯೋನು ಹೆಡ್ರಫ್ಯೂಜ ಹಿಯರ್ಸ್ ಎಲ್ಲು ಯಾರ ನಿಮಿ ಇಲ್ಲಾರ ನೀರ್ ಸ್ಟೋರ್ ಸಾರ್ ಬಬಲ್ಸ ನೀರ್ ಬಬಲ್ಸಿ ವಾಟರ್ ಬಿಟಲ್ಸ್
ಹ
ಹೊಳಗಿಿಂದ ನೀರ್ ರೆನ್ಸ್ಪಿರೇಷನ್ ಅಲ್ವಾ ಡೆಂಟ್ ಟ್ರಕ್ ಎಲ್ಲಿ ಲ್ಸ ಅಂದ್ರೆ ಟ್ರಕ್ ಇವಲ ಹ್ಮ ಮ ಹ್ಮ್ ಎ ಸಬ ವಾಟ್ ವಾಟ್ಸಪ್
ಹ
ಎಡ್ ಸಲ್ಲ ಮದ್ಲ ಅ ಪ್ಲಸ್ ಹೋ ರಸ್ಪಿರೇಷನ್ ಬ್ಲಡ್ ಕಿಲ್ಸ್ ಷ ಪೆರಾಸಿಟಿಕ್ ಆಸಿಡ್ ಅಂದ್ರೆ ಯಾವಾರ ಆಸಿಡ್ ಒಗಿ ರೆಸ್ಪಿರೇಶನ್ ಓಕೆ ಆಯ್ತೇನು ಗೀಸ್ಬಿಡು ಮುಗತ್ತ ಇಲ್ಲ ಹೇಳ ಹೋಗಮ
ಗೊತ್ತಿಲ್ಲ ಪೆರಾಕ್ಸೈಡ್
ಇ ಇಲ್ಲ ಎರಡ್ ಪೇರ ಬರಾಕ್ ಇನ್ನ ಎಂಟ ಪೇರ ಒಂದು ಮೈಸೂರು ಪ್ಯಾಲೇಸ್ ಆದ್ರೂ ಮುಂದ
ಹ್ಮ ಹಾ ಎರಡ ಪೈರ್ ಸೆಲೆಕ್ಟ್ ಹ ಒಂದು ಮೀಶೋ ಪ್ರಾಡಕ್ಟ್ ಹ್ಮ ನೀವು ರಾಜಧದಲ್ಲಿ ಹೋಗ್ತಾರ ಬೀರೇಶ್ ವೀರೇಶ್ ಹೌದು ಎರಡೆರಡು ಸಲ ಅ ಅಲ್ಲಿತಂಕ
ಇಲ್ಲ
ಯಾಕ ಕೊಡಿಲ್ಲ ವಾರಂಟಿ ಇಲ್ಲಾ ಅಲ್ಲೆ ಕೂಡ ಇಲ್ಲ ಅವಾಗ ಪೇಷಂಟ್ ಬ್ಲಡ್
ಈಗ ಏ ಓದ್ಯಲ್ಲ ಇಂತ ಥರ್ಡ್ ಇಯರ್ ಎಂಗ ಥರ್ಡ್ ಸೇಮ್ ಎಂಗ ಯ ಜೆನೆಟಿಕ್ಸ್ ಬಿಡು
ಹ್ಮ ಹಾ
ಅಚ್ಚಾ ಏ ಇದು ಈಶ ಒಂದು ವೆಬ್ಸೈಟ್ ಹ್ಯಾಕ್ ಗೊತಗೈತೇ ಸ್ವಲ್ಪ ಫೋನ್ ಅಲ್ಲೆ
ಈ
ಎಷ್ಟರಿ ಏ ಈ ಏಕ್ಸ್ ಪಿ ಆರ್ ಪಿ
ಒಲ್ಲ ತೊಡಿ
ಹೌ
ಹಾ ಹಾ ಹ ಅಲ್ಲೆ ಕೊಚ ಹಾ ಹ ಹ ಎ್ಣ ನದೆ ಹಾ ಎಕ್ಸ್ರ್ ಬಡಿಯ ಏ ಹೊಡಿಳೆ ಏನ ಹೋಗಬಿಡು
ಜ ಗ್ರಪಗ
ಯ ಕ ಸ ಏನ್ ಬಂದ್ ಮಾಡ್ಕೊಬೋದ ಪ ಸೌ ಲೀಡಾಕ ಸಮ ತ ಗಬ
ನೋ ನೋ ನಮ್ ಗತ್ತು ನ ರೋಣ ರೋಣೆ ಕೂತ ಎಲ್ಲಾರೂ ದೊಡ್ಡ್ರದಾಗ ಎಲ್ಲಾರಲ್ಲ ಅಟ್ಟಿ ಕೊಟ್ಟಾಗ ಎಲ್ಲಲ್ಲ ದೊಡ್ಡ ಕೊಟ್ಟ ಎ
ಹ ಹೌದಾ ಏನ್ಳ್ ಹ್ಮ್ ಆಯ್ತುವ
ಹ ನ ಮ ಪಪ ನ ಮಾಡ ಅ ಕಸ್ ಬಿಟ್ಟಿವವಿ ಹೋದೋ ಶರರಣೆ ಇಟ್ಟ ಬಿ ಹೌ ಹೊರನ್ ಕುತ್ತ
ಹ
ಹೌ ಯ ಹ್ಮ ಹ್ಮ ಹ್ಮ ಹ್ಮ
ಹ್ಮ ಏನನ
ಹ್ಮ್ ಹ
ಹಾ ಅ ಮಾಡ ಅಂತ ಹೋಗುದ ನಲ್ಲ ಹ್ಮ ಬಳ ವಿಷಾರು ಯ ಹೇಳ್ತ ಇಲ್ಲ ಇಲ್ಲತ್ತು ದೇಬುಳ್ಳೆ ಅಟ ಯ ಅಲ್ಲಿ ಇದರ ಗ ಹೊರ ಹ ರ ಕ ಇದ ಹತ ಕಲಿಸಿರೂಪ
ವ್ಯಸ್ತ ಆರ